ಹಲೋ ಹಲೋ ಹಾ ಆರಾಮ್ ನೋಡ್ ಮಚೆ ನೀನಾ
ಮಚ್ಚೆ
ಹಾ ಮುಚ್ಚೆ ಊಟ ಆಯ್ತಾ ಏನಿಲ್ಲ ನೋಡ್ ಮುಚ್ಚೆ ಹಂಗೆ ಕುಂತ್ಕೊಂಡಿದ್ದೆ ನಂದು ಮಾಡ್ಬೇಕಿನ
ಹೌದಾ ಎಲ್ಲ ಆರಾಮ ಇದೆಯಲ್ಲ ಎಲ್ಲ ಫ್ಯಾಮಿಲಿ
ಎಲ್ಲ ಮಸ್ತ ನ ಕೂಡ
ಮಸ್ತ್ ಇರ್ಬೇಕಕ್ ಮುಚಿ ಏನ್ ಜೀವ್ನದ ಮತ್ತೆ ಇರೋದ ಒಂದ ಜೀವ್ನ
ಜೀವದ ಏ ರಟ್ ಎಲ್ಲ ಸಸ್ತ ಯ ಎಲ್ಲ ಮತ್ತ ಚೆನ್ನಾಗಿರ್ಬೇಕ ಆ
ಮತ್ತೆಂಡತಿಳ
ಹೌದೌದು
ಆಯ್ತಾ ಮಸ್ತ್ ಇರ್ಬೇಕತ್ತಗ ಇರೋಷ್ಟ ದಿನ ಮಸ್ತ್ ಆಗಿರ್ಬೇಕು ಹ್ಮ್ ಹ್ಮ್ಮ ಮತ್ತೆ ಮಚ್ಚಾ ಏನ್ ಸಮಾಚಾರ ಮನೇಲೆಲ್ಲ ಆರಾಮ
ಹಾ ಆರಾಮ ಜಮ್ಮಸ್ ಅದರ ಮನೆಗ
ಮಳೆ ಬೆಳೆ
ಮಳೆ ಆಗೇತೆ ನಿನ್ನೆ ಮಸ್ತ್ ಆಗನ ಮಳಿ ಇವ ಸ್ವಲ್ಪ ಬಂತು ಹ್ಮ್ ಹ್ಮ
ಮತ್ತೆ ಹೊಲ ಏನ್ ಬಿತ್ತಾನೆ ಏನಾರ
ಬಿತ್ತ- ಬಿತ್ತದ ಇನ್ನು ಬಿತ್ತುವಕ್ ಮುಂಚೆ ತೊಗರ್ ಬಿತ್ತಾರಂತ ಮನೆಯಲ್ಲಿ
ಹಾ
ಗತ್ತೇರ ಏನ್ ಮಾಡ್ಯಾರ ಗೊತ್ತಿಲ್ಲಾ ಇಲ್ಲಿ ಹೊರಗೆ ಬಂದಿದ್ದ ಇಲ್ಲಿ ಫಾಸ್ಟ್ ಆಗದೇನಲ್ಲಾ
ಓಹೋ ಕಾಲೇಜ್
ಹಾ ಕಾಲೇಜ್ ಎಕ್ಸಾಮ್ ಮುಗಿತ್ ಬಟ್ ಇನ್ನೊಂದ ಸಿಸ್ ಮಂತ್ ಐತಲ್ಲ ಇಲ್ಲ- ಇಲ್ಲ -ಇಲ್ಲ- ಇಲ್ಲ ಜಲ- ಜಲ್ಲ ನಮ್ಮ ಫ್ರೆಂಡ್ ಬಂದಿದ್ರಾ ಮೀಟ್ ಮಾಡಕ್ ಹೋಗಿದ್ದೆ
ತಾನೆ ನ ಅನ್ಕಂಡ ನನ್ ಬೈಕಲಿ ಇದ್ನಲ ಮಾತಾಡ್ಸಿಲ್ ಇಲಂದ್ರೆ ಮಾತಾಡ್ ಕೊಂಡು ಹೋಗ್ತಿದ್ದೆ ನಾನ ಕೈಯಾರ ಮಾಡೋಣ ಅಂದೆ ಕೈ ಮಾಡೋಣ ನೋಡಿ
ಹ್ಮ ಹ ಮತ್ತೇನ್ ಮಚಿ ಸಮಾಚಾರ. ಏನಿಲ್ಲ ನೀನೇ ಹೇಳ್ಬೇಕು. ಏನಪ್ಪಾ ಚೆನ್ನಾಗದಿ
ಇನ ಏನು ಬಿತ್ತಿಲ್ಲ ಮಚಿ ಎಲ್ಲಾ ರೆಡಿ ಮಾಡಿಕ್ಕಿದೀವಿ ಇನ್ನೇನ್ ಬಿತ್ತಿಲ್ಲ ಬಿತ್ಬೇಕ ಹ್ಮ್.
ಬಿತ್ತರಿ ಬಿತ್ತರಿ ಮಚಿ ಅಲ್ಲ ಈ ಮಳೆನ ಬರಕತಿತ್ತ ಹ್ಮ್. ಬಿತ್ರೆ ಸ್ವಲ್ಪಚೆನಾಗಿರ್ತಿತ ಹ ಹ ಹ
ಬಂದ್ರೆ ಫುಲ್ ಬೆಳೆ ಹಾಳಾಗಂಗ್ ಬರತ್ತ ಮಳೆ ಹೋದ್ರೆ ಎಲ್ಲಾ
ಹಾ ಬಳ ಹೌದು ಹೌದು ಬಡ
ಬಾಡಿ ಒಣ್ಣಿಗ್ ಹೋದ್ ಒಣಿಗ್ ಹೋಗಂಗ ಹೋಗ್ಬಿಡ್ತೇತ್ ಮಳಿ ಹ್ಮ್ ಬಂದ್ರೆ ಎಲ್ಲಾ ಕೊಚ್ಕೊಂಡ ಹಂಗ ಬರುತ್ತ ಹೋದ್ರೆ ಎಲ್ಲಾ ಒಣಿಗ ಹೋಗಂಗ ಹೋಗತ್ ಮಳಿ
ಹೌದೌದು ಮತ್ತ್ ಕರೆಕ್ಟ್
ಆದ್ರೆ ಏನ್ ಏನ್ ಮಾಡ್ರ ಆಯ್ರಿ ಬೆಲೆ ಎಲ್ಲ ಸ್ವಲ್ಪ ಬೆಳೆ ರೇಟ್ ಸ್ವಲ್ಪ ಬೆಳೆ ರೇಟ್ ಜಾಸ್ತಿ ಹ್ಮ್ ರೇಟ್ ಕರೆಕ್ಟ್ ಕರೆಕ್ಟ್ ಕೊಡ್ಬೇಡಿ ನಮ್ಗೆ ಎಲ್ಲ ಹಂಗೆ ರಾಜಕೀಯ ಎಲ್ಲ
ಹ್ಮ ಹ ರಾಜಿ ಕೆ ಮಜು ಬಜ
ಅವ್ರಿಗೆಲ್ಲ ಅದೆಲ್ಲ ಇದನ ಅವ್ರಿಗೆ ರಾಜಕೀಯದವರ್ಗೆ ಹ್ಮ್ ಮತ್ತೆ ಬಸ್ಗಳೆಲ್ಲ ಫ್ರೀ ಮಾಡನಂತಲಾ ಸ್ಟೂಡೆಂಟ್ಸ್ಗೆ ಡಿ ಕೆ ಶಿವಕುಮಾರ್ ಹ ಸಿದ್ದರಾಮಯ್ಯ.
ಏನ್ ಮಾಡಿದೇನ್ ಮಚ್ಚಿ ಒಂದ್ ಸ್ವಲ್ಪ ಇದ ಇರ್ತದ ಆಮೇಲೆ ಅದ ಯಾ ಯಾವ ಸಿಚುವೇಶನ್ ಬರ್ತದೆ ಸಿಚುವೇಶನ್ ಮಾಡ. ಹ ಅದ ತಗೊಂಡ ಅ ಅದು ಕೊಡ್ತಾರ ಅಂದ್ರ ಏನೋ ಒಂದ ಕಿತ್ಕೊಂತರ ಈಗೆ.
ಹಂಗೆ ಟರ್ನಾವರ್ನ್ ಮಾಡ್ತಾರ. ಅಷ್ಟೇ
ಹ್ಮ ಅದೇ ಮತ್ತೆ ಕೊಡ್ತಾರ ಅಂದ್ರೆ ಏನೊಂದ ಕಿಕೆಂತಿರ್ತಾರೆ ಅಂತ ಅರ್ಥ ಅದ್ ಅಷ್ಟೇ ಹ್ಮ್ ಕಳ್ರು ಎಲ್ಲ ರಾಜಕೀಯ ಅಷ್ಟೇ ಬಿಡ ಮಚ್ಚಿ.
ನಮ್ಮ ಊಟದ್ ನಾವು ರೊಟ್ಟಿ ಮಾಡ್ಕೊಂಡ್ತೀವಿ ಅಷ್ಟೆ.
ಕರೆಕ್ಟ್ ಕರೆಕ್ಟ್ ಇವ್ತ್ ನಿಮ್ದ್ಯಾವ್ ರಾಜಿಕಿ?
ನಮ್ದು ನಾವ್ದ ಅದು ಇದು ಅಂತ ಏನಿಲ್ಲ ಯಾರು ಒಳ್ಳೆ ಕೆಲ್ಸ ಒಳ್ಳೆ ಕಾರ್ಯ ಮಾಡ್ತಾರ ಅಂತ ಅವ್ರದ ನೋಡ್ ಮಾಡ. ಹ್ಮ್ ಕೆಲ್ಸ ಅವ್ರ ಮೇನು ಅವ್ರ ಕೆಲ್ಸ ಮೇನು. ಹ ಒಬ್ನೇ ವೋಟ್ ಹಾಕ್ಸಿ ಗೆಲ್ಸ್ ಹ್ಮ್ ಏನ್ ಕೆಲ್ಸ ಚೆನ್ನಾಗ್ ಮಾಡ್ತಾರ ಅಂದ್ರರುನು ಅವರು ಬುದ್ಧಿ ಅವರ್. ತೋರ್ಸಿ ಕೊಡ್ತಾರೆ ಗೆದ್ಮೇಲೆ. ಹ್ಮ್ ಅವ್ರ್ ಬುದ್ದಿ ಅವ್ರ್ ತೋರ್ಸ್ಕೊಡ್ತಾರೆ ಆ ನಮ್ಮರ್ ನಮ್ಮರ್ ಅಂತ ಹಾಕ್. ಇದ್ರೂನು ಅವರ್ ಅವ್ರ ಬುದ್ದಿ ಅವ್ರು ತೋರ್ಸಿ ಕೊಡ್ತಾರೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ
ಒಳ್ಳೆ ವ್ಯಕ್ತಿನ ನೋಡಿ ಫಸ್ಟ್ ಎಲ್ಲ ಒಳ್ಳೆ ವ್ಯಕ್ತಿನೇ ಅವರು. ಗೆದ್ ಮಲ್ಲೆ. ಎಲ್ಲಾ ಮೋಸನೆ. ಹ್ಮ್ ಗೆದ್ದ ಮೆಲೆ ಮೋಸ.
ಈಗೇನು ಇದು ಮಾಡ್ತಾರ ಮಚ್ಚಿ.
ಹ್ಮ ಹ್ಮ್ ಮೇಲ್ ಮೋಸ ಮಾಡ.
ಹ್ಮ್
ಮತ್ತೆ ಅಮ್ಮಚಿ
ನೋಡ್ಬಕ್ ಮಚ್ಚಿ ಮತ್ತೆ ಎಲ್ಲಾ ಈಗ ಪ್ ಎಜುಕೇಶನ್ ಮುಗದ. ಕೆಲಸ ಗಿಲ್ಸಕ್ ಹೋಗ್ಬೇಕ್ ನಾವು ಕೂಡ. ಹ್ಮ್ ನೀವು ಮಚ್ಚಿ?
ಪ್ಲಾನ್ ಅಡ್ವಾನ್ಸ್ ಪ್ಲಾನ್ ನಾವ ಹೋಗ್ಬೇಕ್ ಮತ್ತೆ ಕೆಲ್ಸ ಮಾಡಿಲ್ಲ ಅಂದ್ರೆ ಏನ್ ಇಲ್ಲ ಮತ್ತೆ.
ಅದೇ ಮತ್ತ್ ನೋಡ್ರಿ ಮತ್ತ ಪಃ ಇದ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ ಅವ್ರೆಲ್ಲ ಹೋದ್ರೆ ಆಯ್ತ್.
ಹ್ಮ್ ಒಂದೇ ಕಡೆ ಹೋಗಕ್ಕ ಏನ್ ಆಗಲ್ಲ ಅನ್ಸತ್ತೆ. ಎಲ್ಲಿ ಸಿಗುತ್ತ ಅಲ್ಲ ಹೋಗ್ಬೇಕು ಮತ್ತೆ. ಹ್ಮ್
ಇನ್ನೊಂದು ಸ್ವಲ್ಪ್ ದಿನಾ ಇರುತ್ತೆ ಕಾಲೇಜು.
ಹ್ಮ್ ಸ್ವಲ್ಪ ದಿನ ಇರುತ್ತ ಮುಗಿಸಿಕೊಂಡು ಹೋಗ್ಬಿಡದು ಅತ್ತಾಗ ಹ್ಮ್.. ಎಷ್ಟ್ ವರ್ಷ?
ಹ್ಮ ಕೆಲ್ಸ ಮಾಡಕ್ ಮನ್ಯಾಗ ಎಷ್ಟಂತ ಬಾರ್ ಆಗ್ತಿ?
ಹಾ
ಫಂಕ್ಷನ್ ಮಚ್ಚಿ ಮನೆ ಫಂಕ್ಷನ್ ಏನಾದ್ರು ನಡೀತವ ಇಲ್ಲ?
ಫಂಕ್ಷನ್ನ. ಮಾಡಿದೆ ಅಲ್ಲ ಆಗಲೇ.
ಮನೆ ಫಂಕ್ಷನ್ ಹ ಮನೆ ಫಂಕ್ಷನ್ ಹ್ಮ್ ಮತ್ತ್ ಮನೆ ಏನೋ ಕಟ್ಟಸ್ತೀದೀರ್ ಅಂತ.
ಅದು ಇನ್ನು ಮುಗ್ದಿಲ್ಲಲ್ಲ ಮನೆ.
ಹೌದಾ ಏ ಬನ್ಬಿಡೋದು ಮತ್ತೆ ಅ ನಿಮ್ ನಿಮ್ದ ಬರ್ದಂಗ ಇನ್ನ್ ಯಾರ್ದ ಬರ್ದಂಗಾಗಿತ್ತ್.
ಹ್ಮ ಅದೇ ಮತ್ತೆ ಹ್ಮ್ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ ಬಿಡಮ.
ಹಾ
ಇನ್ನ ಸ್ವಲ್ಪ ಐತಿ ಕಟ್ಟಿದೀವಿ ಮೇಲೆ ಕಾಂಕ್ರೀಟ್ ಹಾಕ್ಬೇಕು ಕಾಂಕ್ರೀಟ್ ಹಾಕೀ ಹಾಕಿ ಮತ್ತೆ ಅದು ಇನ್ನೊಂದು ಬಿಲ್ ಆಗದಿತ್ತು ಆಗಿಲ್ಲ ಇನ್ನು ನಮ್ದು ಗೌರ್ಮೆಂಟ್ ಇಂದ ಅಲ್ಲ ಮನೆ ಗೌರ್ಮೆಂಟ್ ಇಂದ ಬಂದತ್ತ ಆ ಮನೆ ಇನ್ನೊ ಒಂದು ಬಿಲ್ ಆಗದೈತಿ ಇನ್ನುೂ ಬಿಲ್ ಆಗ್ತಿಲ್ಲ ಆಗಿದ ತಕ್ಷಣನ ಕಟ್ಬಿಡ್ಬೇಕಂತ ಹ್ಮ ಅದೊಂದು ಇಲ್ಲಿ ಈ ಮೇಸ್ತ್ರಿಗಳದೆಲ್ಲ ಸ್ವಲ್ಪ ಕಷ್ಟ ಅವರು ಬಂದ ಟೈಮದಾಗ ನಮ್ದ ಏನರು ಏನೋ ಕೆಲ್ಸ ಇರುತ್ತೆ ಅವ್ರದ ಏನೋ ಕೆಲ್ಸ ಇದ್ದಾಗ ನಾವು ಖಾಲಿ ಇರ್ತವಿ ಅವರು ಬರಲ್ಲ. ಬಟ್ ಹಿಂಗಾಗಿ ಸ್ವಲ್ಪ ಡಿಲೇ ಆಗ್ತಿರೋದು ಇಲ್ಲಾಂದ್ರೆ ಇಷ್ಟಕ್ಕೆ ಮುಗ್ದಿರೋದು ಮನೆ. ಹ್ಮ್ ಇವಾಗ ಬಾಡಗೆ ಮನೇಲಿ ಇದೀವಿ ನಾವು ಬೇಗ ಮುಗಿಸ್ಬಿಟ್ರೆ ಬಾಡಿಗೆ ಕೊಡೋ ತಪ್ಪತ್ತೆ ಅಂತ ಅವರು ಸ್ವಲ್ಪ, ಹ್ಮ್ ಇದು ಮಾಡ್ತಿಲ್ಲ ನಾವ ಇವಾಗ ಅದನ್ನ ಅ ಗುತ್ತಿಗೆ ಕೊಟ್ಟು ಬಿಡ್ಬೇಕು ಬೇರೆ ಮೇಸ್ತ್ರು ಒಳ್ಳೆ ಮೇಸ್ತ್ರಿ ನೋಡಿ ಗುತ್ತಿಗೆ ಕೊಟ್ಟು ಮುಗಿಷ್ ಬಿಡ್ಬೇಕು ಅಂತ ದೀಪಾವಳಿ ಹಿಂಗೆಲ್ಲಾ ಮುಗಿಷ್ ಬಿಡ್ಬೇಕ್ ಅ ಕಡೆ ದೀಪಾವಳಿಗೆ ಹಾ ದೀಪಾವಳಿ ಮುಗಿಸಿಕೊಂಡ್ ಅಂತ ಅನ್ಕಂಡಿದ್ವಿ. ಎ ಇನ್ನ ಏನೇನ್ ಆಗತ್ತೇನೆ ದೇವ್ರಿಗೆ ಬಿಟ್
ಮುಗ್ಸ ಮುಗ್ಸ ಮುಗ್ಸರಿ
ಹ್ಮ್ ಲಗ್ನ ಗಿಗ್ನಾ ಆಗ್ ಕೀ ಆವ್ನು ನಂದೆ
ಹೌದ ಸೆಟ್ಲ್ ಆದ್ರೆ ಮತ್ತೆ ಈಗ ಹೆಣ್ಣು
ಹಾ ಎಲ್ಲಾ ಶಟ್ಲ್ ಆಧಾರ್ಗೆ ಕಣ್ಣೆ ಸಿಗ್ತಿಲ್ಲ ಇನ್ನು ನಮ್ಮ ಅಣ್ಣ ಏಲ್ ಇಲ್ಲಪ್ಪ ಮನೆ ಕೆಲ್ಸ ಮಾಡ್ಕಿರ್ತಾನೆ ಹ್ಮ್ ಕೆಲ್ಸ ಇಲ್ಲ ಏನ ಇಲ್ಲಲ್ಲ ನೋಡ್ಬೇಕ್ ಕೀನ್ನ
ಹೌದೌದು ಮದುವೆ ನಿಂದಿನ ಲೇಟ್ ಟಾ
ಏ ನಮ್ದ ಏನ್ ಅಯ್ಯ ಮದ್ವೆ ತಂಗಿದು ಮತ್ತೆ ಎಲ್ಲಾ ಮನೆ ಆದ್ಮೇಲೆ ನಾನ್ ನೋಡ್ಬೇಕು ಏನ್ ಇಲ್ಲಿಗ
ಹ್ಮ್ ಕರಿರಿ ನಾವು ಬರ್ತೀವಿ
ಯ ಹೆಂಗ್ ಬಿಡಕ ಬಿಡಾಕ್ ಆಗತ್ತೇನ್ ಮಚಿ ಮತ್ತೆ ಹ ಯ ಹೆಂಗ್ ಮರ್ಯಕ್ ಆಗತ್ ಮಚಿ ಹೆಂಗ ಮಾತಾಡ್ತಿವಿ ಮಚಿ ಮರಿಯಾಕ್ ಆಗಲ್ಲ ಮಚ್ಚಿ ಏ ಎಂಗ್ ಮರಿತಿವ್ ಹೇಳ್ ಮಚ್ಚಿ ಹ್ಮ್ ಮರೆಯಲ್ಲ ಹಂಡ್ರೆಡ್ಕ ಟು ಹಂಡ್ರೆಡ್ ಪರ್ಸೆಂಟ್ ಕರೀತಿವಿ ಮಚ್ಚಿ
ಕರೆಕ್ಟ್ ಕರೆಕ್ಟೇ ಹ ಮಾಡಕ್ ಆಗಲ್ಲ ಫಸ್ಟ
ಹ
ಹು ಆರಾಮ್ ಮಚ್ಚಿ.
ಹಾ ನೀವೇ ಅಲ್ವಾ ಹ್ಮ
ಹೌದು ಮತ್ ಕರೆಕ್ಟ್. ಅಲ್ಲ ನೀ ಊರವ್ರ ಫ್ರೆಂಡ್ಸ್?
ಓರನ್ ಫ್ರೆಂಡ್ಸ್ ಚೆನ್ನಾಗಿದ್ದಾರ ಮಚ್ಚಿ.
ಹ್ಮ್
ರಾಮ್ ಫುಲ್ಲು ಜೋರದಾ ಹ್ಮ್
ಹಾ ಮಚೆ ತಗೋಬೇಕು ನೆಕ್ಸ್ಟ್ ಮಂತ್
ಯಾವ್ದ ಅದ ಹಂಗೆ ಮಚ್ಚಾ ಇದು ಸಕ್ಕತ್ತಾಗಿ ಇದೆ ಮಚ್ಚಾ ಏನ್ ನಥಿಂಗ್ ಐಫೋನ್ ಬೆಡ್ ಮಚ್ ಜನ ತಿಂತ
ಹಾ ನತ್ತೀಂಗ ನತ್ತಿಂಗ್ ಅಂದ್ರೆ ಫ್ಯಾಮಿಲೀ ಏನ್ ಅಂತಾರೋ ಅದಷ್ಟು ಟ್ವೆಂಟಿ ಫೈವ್ ಆಯ್ತೀ. ಹ್ಮ್
ಪ್ರೈಜು ಎಷ್ಟು ತಟ್ಟಿ ಏನೋ ಇರ್ಬೇಕು. ಕಥ
ಹಾ ಹಾ ಹಾ ಆ ಹಾ ಹೌದೌದು ಮಸ ನೋಡ್ಬೇಕ್ ಮಚ್ಚಿ ನೀವ್ ಹೇಳ್ಬೇಕ್ ಮತ್ತೆ.
ಸರೆ ತೋ ಮಚ್ಚಿ ಊಟ ಮಾಡ್ಬೇಕು
ಸರಿ ಮಚ್ ಬಾಯ್